ಹಾ, ಹಲೋ, ಸರ್ ನಮಸ್ತೆ! .. ಬರಿ, ಬ. .. ಹಾ, ಕೇಳ್ತಾ, ಇದೆ, ಸರ್. .. ಕೇಳುತ್ತಾ, ಇದೆ, ಹಲೋ. ..
ಹಲೋ ..
ಹಾ, ಸರ್, ಕೇಳ್ತಾ, ಇದೇ, ಸರ್, ವಯಸ್ಸು. ..
ಹಾ, ನಮ್ಗ್, ಕೇಳಸ್ತದೆ, ನಿನ್ ಕೇಳಸ್ತದಯ? ..
ಸರಿ, ಸರ್? ..
ಹಾ, ಆರಾಮಿದ್ದೀರಾ? ..
ಹಾ, ಆರಾಮಿದೀವಿ, ಸರ್, ತಾವು, ಸರ್. ..
ಹಾ, ನಾವು, ಕೂಡ, ಅರಮಿಧಿ, ನೋಡಿ? ..
ಹಾ, ಸರ್, ಮತ್ತೇನ್, ಹೇಳಿದು, ಸರ್? ..
ಮತ್ತೇನಿಲ್ಲ, ಸ್ವಲ್ಪ, ಅದೇ ಬಿಸ್ನೆಸ್, ಅಲ್ಲಿ, ಸ್ವಲ್ಪ ಇದೇ ನಡತಾ ಇದೆ ಪ್ರಾಬ್ಲಮ್ ನಡತಾ ಇದೆ ಈಗಂತ್ರು, ಈಗಂತರು, ಗೊ? .. ಇದೆಲ್ಲ! ..
ಹೌದೌದು, ಸರ್, ಮಳಿ, ಇಲ್ಲ, ಏನಿಲ್ಲ? ..
ಮಳೆ, ಇಲ್ಲಾ, ಏನಿಲ್ಲ ಬಿಸ್ನೆಸ್, ಅಂತ ನಡೆಯವಲ್ಲ, ಜಾಸ್ತಿ, ನಮ್ದು. ..
ತಮ್ಮ. ..
ಬಿಸ್ನೆಸ್, ಇದ್ರೀ, ನಮ್ಧು, ಏನಿದ್ರೆ, ಅಂದ್ರೆ, ಒಂದು ಮುನ್ನೂರ, ಆಡಿದಾವೆ! ..
ಹಾ, ಹಾ, ಹಾ, ಫಾರ್ಮೌಸ್, ಇದೇನ್, ಸರ್ ತುಂಬ? ..
ಹಾ, ಫಾರ್ಮ್, ಇದು ಫಾರ್ಮ್ ಇದೆ ಸಡ್ ಹೊಡಿದೀವಿ! ಅದ್ರ, ನಾವು ಸಡ್, ಹೊಡಿದೀವಿ ಒಂದು, ಮುನ್ನೂರ್, ಆಡಿದಾವೆ? .. ಒಂದು, ನಾಕ್ನೂರು, ಕೋಳಿ ಇದಾವೆ! ..
ಹಾ, ಹಾ, ಒಳ್ಳೆ, ಬಿಸ್ನೆಸ್, ಇದ್ದೇ, ಸ. ..
ಹ ನಾವ್ ಹೆಂಗ್ ಮಾಡ್ವಿ ಅಂದ್ರೆ ಒಂದು ನಮ್ಮಲ್ಲಿ ಈಗ ಪ್ರೆಸೆಂಟ್ ಆಗಿ ಒಂದು ಮೂವತ್ ಎಕರೆ ಎಲ್ಲಾ ಇದೆ ಅಲ್ಲಾ
ಹಾ ಹಾ ಮೂವತ್ತೆಕ್ರ ಹೂಲ ಐ
ಮೂವತ್ತ ಎಕರೆ ಹೊಲದಲ್ಲಿ ಹದ್ನೈದು ಎಕರೆ ಉಳುಮೆ ಮಾಡೀವಿ ಬೆಳೆಗಳು ಬೆಳೆಸಿದೀವಿ
ಹೌದ ಸರ್
ಇನ್ನು ಹದೈದ್ ಎಕರೆೆಯಲ್ಲಿ ಏನ್ ಮಾಡಿದೀವಿ ಅಂದ್ರೆ ಅರ್ಧ ಏನ್ ಮಾಡಿವಿ ಅಂದ್ರೆ ಹಾಡುಗಳಿಗೆ ಮೈಸಾಕಿ ಬಿಟ್ಟಿವಿ ಹಾ ಅರ್ಧ ಏನ್ ಮಾಡವಿ ಅಂದ್ರೆ ಸೆಡ್ ಹೊಡೆದು ಅದ್ರಲ್ಲಿ ತೆಗ್ಗ ತೋಡಿದೀವಿ ಒಂದು ಐದ್ ಎಕರೆ ಅಷ್ಟು ತೆಗ್ಗು ತೋಡಿ ತಳೆಗಳೇ ನೀ ನೀರು ಬಿಟ್ಟಿದ್ದೀವಿ
ಹಾ ಸರ್ ನೀರ್ ಬಿಟ್ಕಿಸಿ
ನೀರ್, ಬಿುಟ್ಟಿಗೆಸನ್, ಅದ್ರ, ಮೇಲೆ, ಏನ್, ಮಾಡಿದೀವಿ! ಅಂದ್ರೆ ಕೋಳಿ, ಶೆಡ್ಡು ಕೋಳಿ ಶೆಡ್ ಇರುತ್ತಲ್ಲ, ಕೋಳಿಡ್. ..
ಕೆಳಗೆ, ಮೀನ, ಅದೇ, ಏನೂಸರು. ..
ಹಾ ಅದ ತಳಗೆ ನೀರು ಇರುತ್ತೆ ನೀರ್ನಲ್ಲಿ ಮೀನ ಇರುತ್ತೆ ಅದ್ರ ಮೇಲೆ ಏನಿರುತ್ತೆ ಅಂದ್ರೆ ಕೋಳಿ ಶೆಡ್ಡು ಇರುತ್ತೆ
ಹೌದೌದ ಸರ್
ಹಾ ಕೋಳಿ ತಿಂದಿದ್ದು ಏನಂದ ಧಾನ್ಯಗಳು ಏನ ಇರ್ತಾವಲ್ಲ ಅದು ಹಂಗೆ ತೆಳಗೆ ಬಿದ್ದು ಬಿಡುತ್ತೇ ಹಾ ರೀ ಮೀನ ತಿಂದು ಮೀನದಿಂದೂ ಕೂಡ ನಾವು ಲಾಭವನ್ನು ಗಳಿಸಬಹುದು ನೋಡಿ
ಹಾ ಹಾ ಸರ್ ಎರಡು ಕೋಡಿಯಂತ ಪ್ರಾಫಿಟ್ ಆಗ್ತಾ ಇದೆ ಸರ್ ತಮ್ಗೆ
ಹೌದೌದು ಈಗ ಎರಡು ಕಡೆಯಿಂದ ಪ್ರಾಫಿಟ್ ಆಗ್ತಾ
ಹಾ ಹಾ ಒಳ್ಳೆ ಯೋಚನೆ ಮಾಡ್ತಾ ಇದೀರಿ ಸರ್ ಒಳ್ಳೇದಗ್ಲಿ ನಿಮ್ಗೆ
ಹ ಅದು ಆಡಿದೆ ಅಲ್ಲ ಆಡು ಕೂಡ ಹಾಲು ಕಟ್ತವಲ್ಲ ಹಾಲಿಂದಾನೂ ಕೂಡ ಒಂದಿಟ್ಟು ಲಾಭ ಆಗುತ್ತೆ
ಹೌದೌದ ಸರ್
ಏನಂತಂದ್ರೆ ಅದ ಹಾಲಿಂದಾನೇ ಮಸೂರು ಮಜ್ಜಗಿ ತುಪ್ಪ ಏನ ಎನ್ನಿದೆ ಎಲ್ಲ ಮಾಡ್ತೀವಿ ಅದು ಈಗ ಈಗ ಏನು ಆಡಿದಲ್ಲ ಆಡಿಂದಾನ ಈಗ ಒಂದ ತಿಂಗಳಿಗ ಏನಂದ್ರೆ ಒಂದ್ ಲಕ್ಷ ಉಳಿತೆ ನೋಡಿ
ಹಾ ಒಂದ್ ಲಕ್ಷ ಸರ್
ಹಾ ಒಂದ್ ಲಕ್ಷ ಉಳಿತೆ ಏನಂತಂದ್ರೆ ಎರಡ್ ಲಕ್ಷ ಎರಡ್ ಲಕ್ಷ ಬರುತ್ತೇ ಟೋಟಲ್ ಆಗಿ ಬರೋದು ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಅಂತ ಹೇಳಿ ಮತ್ತೆ ಮೇಸದತು ಮತ್ತೆ ಅದಕ್ಕೆ ಏನ ತಿರ್ಗಾಡಿಸೋದು ಅ ನೀರ್ ಕುಡಸೋದು ಮಾಡೋದು ಅಂತ ಆಳ ಮಕ್ಳು ಗಿಡಬೇಕ
ಹೌದೌದ ಸರ್ ಹಾ ಸರ್
ಹಾ ಅದುಡ್ಡ ಎಲ್ಲಾಖರ್ಚಾಗಿ ಎಲ್ಲಡು ಕೂಡ ತಗದು ನಮ್ಗೆ ಒಂದ್ ತಿಂಗಳ ಏನಿಲ್ಲ ಅಂದ್ರೆ ಆಡ್ಲಿಂದಾನೇ ಬರೀ ಆಡಿಂದಾನೆ ಒಂದ ಲಕ್ಷ ಉಳಿತ್ತದೆ
ಹಾ ಸರ್ ಮತ್ ಕೊಳ್ಳಿ ಮೀನಲ್ಲಿಂತ ಅದು ಬೇರ ಏನ್ ಸರ್
ಹಾ ಕೋಳಿಯಿಂದ ಅಂದ್ರೆ ಎಷ್ಟು ಉಳಿತ ಅಂದ್ರೆ ಕೋಳಿಯಿಂದ ಒಂದು ಕೋಳಿಯಿಂದನೇ ಜಾಸ್ತಿ ಉಳಿಯದು ಯಾಕಂತಂದ್ರೆ ಕೋಳಿ ಜಾಸ್ತಿ ಇದಾವಲ್ಲ ಕೋಳಿಯಿಂದ ತತ್ತೇನ ಬರುತ್ತೆ ಮತ್ತೆ ಮರಿಗಳು
ಮರಿಗಳು ಬಿಡತ್ತ ಮತ್ ಕೋಳಿನೂ ಮಾರ್ಬೋದು ಸರ
ಕೋಳಿ ಮಾರತವಿ ನಾವು ತಿಂಗಳು ತಿಂಗಳ ತಿಂಗಳು ಅದ್ರಿಂದಾನೇ ಒಂದ ಏನಂದ್ರೆ ಎರಡು ಲಕ್ಷ ಬರುತ್ತೆ ನೋಡಿ ಕೋಳಿಂದಾನೇ
ಹಾ ಸರ್
ಟೋಟಲ್ ಆಗಿ ಅಂದ್ರೆ ಒಂದು ಮೂರು ಲಕ್ಷ ಬರುತ್ತೆ ಅದಕ್ಕೆ ಖರ್ಚು ಧಾನ್ಯಗಳು ಏನಿದೆಯಲ್ಲ ಅದು ಎಲ್ಲಟು ಕೊಟ್ಟ ಟ್ಟಗಸಿಂದ ಎರಡ್ ಲಕ್ಷ ಉಡತ್ತದೆ ಒಂದ್ ಲಕ್ಷ ಖರ್ಚಾಗಬಿಡ್ತದೆ
ಹಾ ಹಾ ಸ
ಎರಡ ಲಕ್ಷ ಅದ್ರಲ್ಲಿ ಉಳಿತಾ
ಹಾ ಎರಡ್ ಲಕ್ಷ ಅದ್ರಲ್ಲಿ ಕುರಿಯಲ್ಲಿ ಒಂದ್ ಲಕ್ಷ ಸರ್
ಹ್ಮ್ ಕುರಿಯಲ್ಲಿ ಒಂದ್ ಲಕ್ಷ ಕೋಳಿಯಲ್ಲಿ ಎರಡ್ ಲಕ್ಷ ಉಳ ಮತ್ತೆ ಇದು ಮೀನ ಇದೆೆ ಅಲ್ಲಾ ಮೀನಲ್ಲಿ ಜಾಸ್ತಿ ಒಳ್ಳೇದಲ್ಲ ಪಾಸ್ ನ ನ ನಮ್ಮ ಕಡೆ ಯಾಕಂದ್ರೆ ಮೀನಗಳು ಜಾಸ್ತಿ
ತಿನ್ನೋದಿಲ್ಲ ಹ ಅದು ಶಾರ್ಟೇಜ್ ಇದೆ ಸರ್ ಅದರ್ಲಿಂದ ಸ್ವಲ್ಪ ಕಡಿಮೆ ಉಳೀತದೆ ಅಂದ್ರ ಉಳಿತದ ಸರ ನೀವ್ ಎಷ್ಟು ಇದು ಮಾಡ್ರಿತಿ ಅಷ್ಟ್ ಉಳಿತದ್ರೀ
ಎಷ್ಟಂದ್ರೆ ಒಂದು ಅರವತ್ ಸಾವಿರ ಉಳಿತಿ ನೋಡಿ ಅಷ್ಟೇ ಯಾಕಂದ್ರೆ ಅದು ಟೋಟಲ್ ಎಷ್ಟ ಬತ್ತಂದ್ರ ಇನ್ಕಮ್ ಅದ್ರದದು. ಅದ್ರ್ದ ಎರಡು ಲಕ್ಷ ಬರುತ್ತೆ ಅದ್ರ ಇನ್ಕಮ್ ಬರೋದು ಆದ್ರೆ ಅದ್ರ ಖರ್ಚು ಜಾಸ್ತಿ ಇದೆ ಅದ್ರ ಮೆಂಟ. ಮಂಟನೆನ್ಸ್ ಅದಕ್ಕೆ ವಾರ ವಾರ ನೀರು ಎಲ್ಲಾ ಚೇಂಜ್ ಮಾಡ್ಬೇಕು ಮತ್ತ ಅದಕ್ಕೆ ಮತ್ತೆ. ಸ್ಪೆಷಲ್ ಆಗಿರತಕ್ಕಂತ ಆಹಾರ ತಂದು ಕೊಡ್ಬೇಕು ಮತ್ತೆ. ಮೀನುಗಳಿಗೆ ಏನಾದ್ರು ರೋಗ ಬಂದಿದೆ ಅಥವಾ ಏನಂತ ನೋಡ್ಕೋಬೇಕು ಮತ್ತೆ. ಮೀನುಗಳು ಜಾಸ್ತಿ ಮಾರಾಟ ಕೂಡ ಆಗುವುದಿಲ್ಲ ನಂಬಲ್ಲಿ ಅದಕ್ಕೆ ಮೇಂಟೆನೆನ್ಸ್. ಕೂಡ ಜಾಸ್ತಿ ಇದೆ ಅಲ್ಲ ಅದಕ್ಕಂತ ಸ್ವಲ್ಪ ಲಾಭ ಅಂದ್ರು. ಕಡಿಮೆ ಆಗುತ್ತೆ ಬರೀ ಎಂಬತ್ ಅರವತ್ತು ಸಾವಿರ ಅಂದ್ರ ಅರವತ್ತ್ತು ಸಾವಿರ ಅಷ್ಟ ಆಗುತ್ತೆ.
ಹಾ ಸರ್.
ಅಷ್ಟ ನೋಡಿ ಒಂದು ಕುರಿಯಿಂದ ಒಂದ್ ಲಕ್ಷ ಇದು ಕೋಳಿಯಿಂದ ಎರಡ್ ಲಕ್ಷ ಮೂರ್ ಲಕ್ಷ ಅಲ್ಲಿ ಒಂದು ಅರವತ್ ಸಾವಿರ ಮೂರ್ ಲಕ್ಷದ ಅರವತ್ ಸಾವಿರ ಒಂದ್ ತಿಂಗ್ಗಳಿಗೆ ಹಾ ಮೂರ್ ಲಕ್ಷ ಅರವತ್ತು ಸಾವಿರ ಉಳಿತೇವ್. ಪ್ರಾಫಿಟ್ ಇದೆ ನೋಡಿ ನಮ್ಗೆ ಒಂದ್ ಒಂದು ಒಂದ್ ತಿಂಗಳಿನಲ್ಲಿ. ಇಷ್ಟು ಪ್ರಾಫಿಟ್ ಇದೆ ಮತ್ತೆ ಈಗ ಜೀವನ ಅದು ಸ್ವಲ್ ನಡೆತ ಇದೆ ಮತ್ತೆ ಮುಂದೆ ಏನಾಗುತ್ತೋ ಏನ.
ಗೊತ್ತಿಲ್ಲ ಹೌದೌದು ಇದು ನಿಮ್ಗೆ ಎಲ್ಲಿ ನಿನ್. ಯೋಚನೆ ಬಂದ್ ಸರ್ ಇಂತ ಬಿಸ್ನೆಸ್ ಏನ್ ತಾಾವ್ ಮಾಡಿರಿ ನಿಮ ಕುಟುಂಬದಲ್ಲಿಂತೆ ಬಂದಿದೆ ಏನ್ ಸರ್ ಇದು. ಹ
ಇಲ್ಲ ರೀ ಇದು ಕುಟುಂಬದಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ನಮ್ಮ ಒಬ್ರು ಪುಣೆ ಇದಾರೆ ಫ್ರೆಂಡ್ ಇದ್ರು ನಮ್ಮ್. ಅಂದ್ರೆ ನಮ್ ಬಾಲ್ದ ವ್ಯವಸ್ಥೆಲಿ ಹೆಂಗಂತ್ರ ನಾವು ಒಂದೆಂತ ಹಿಡ್ದು ಒಂದೆಲ್ಲಿಸಿಂದ ಹಿಡ್ದು ಹ. ಹನೆವರೆಗ ಮತ್ತೆ ಹನ್ನೆಡನವರೆಗ ಡಿಗ್ರಿ ಏನ್ ಕಂಪ್ಲೀಟ್ ಆಗಿದೆೆಯಲ್ಲ. ಒಂದೇ ಕಾಲೇಜ್ ನಲ್ಲಿ ಒಂದೇ ರೂಮ್ ನಲ್ಲಿ. ಅಲ್ಲಿ ಒಂದೇ ಬ್ರಂಚ್ ಮೇಲೆ ಕೊಡ್ತಿದ್ದವಿ ನಾವು. ಒಂದೇ ಬ್ರೆಂಚ್ ಕುಚುಕು ಫ್ರೆಂಡ್ಗಳು
ಹಾ ಕುಚ್ಚು ಕುಪುರ ರ ಕು ಕುಚ್ಚಗೂನ ತರು ಹೌದೌದ ಹೌದೌದು ಸರ್ ಹೌದು.
ಅವರು ಏನ್ ಮಾಡಿದ್ರ ಅಂತಂದ್ರೆ ಅವರು ರಿಲೇಷನ್ಶಿಪ್ ಅವ್ರ ರಿಲೇಷನ್ ನಲ್ಲಿ. ಯಾರೋ ಒಬ್ರು ಹಿಂಗೆ ಮಾಡಿದ್ರಂತೆ ಬರೀ ಆಡಿಂದು ಆದ್ರೆ ಅವ್ರ ರಿಲೇಷನ್ಲ್ಲಿ ಬರೀ ಆಡಿಂದು ಮಾಡಿದ್ರು. ಆಡಂದು ಮಾಡಿದ್ದು ನಮ್ಮ ಫ್ರೆಂಡ್ ಏನ್ ಮಾಡ. ಇದನಂತಂದ್ರೆ ಅದನ್ನ ನೋಡಿ ಅವನು ಕೂಡ ಯಾಕಂದ್ರೆ ಅವನು ಏನ್ ಮಾಡತ ಅಂದ್ರೆ ಅದು. ಮಾಡರು ವೆಟನರಿ ಮಾಡಿದ್ನಲ್ಲ ವೆಟನರಿ ಮಾಡಲ ಮ ಅದ ನಾದ. ಆಗೆ ಏನೋ ಆಯತ ಅಂದ್ರ ಪ್ರಾಬ್ಲಮಸ್ ಏನನ್ ಆ್ತ ಅದು ಮಳಗಾಲದಲ್ಲಿ ಜಾಸ್ತಿ ರೋಗ ಬರು. ಅದಕ್ಕೆ ರೋಗ ಬರ್ತ ಅಂತ ಹೇಳಿ ವೆಟ್ರನರಿ ಮಾಡಿ ಬಿಟ್ರ ಆಯ್ತು. ರೋಗ ಬಂದ್ರರು ಕೂಡ ನಾವು ನಾನೇ ಡಾಕ್ಟರ್ ಇರ್ತಿವಾಲ ಅಲ್ಲ ಹೆಂಗಿದ್ ಅದಕ್ಕೆ ತರ್ಸಕಕ್ ಬರ್ತದೆ ಅಂತ ಹೇಳಿ ಆ ಪ್ಲಾನ್ ಮಾಡಿ ಏನ್ ಮಾಡ್ದಂದ್ರೆ ಅವನು ವೆಟನ ಕೂಡ ಕಂಪ್ ಮಾಡಿದ ಎರಡ್ ವರ್ಷದಲ್ಲಿ
ಹಾ ಸರ್ ಹೌದು.
ಹ ಎರಡ್ ವರ್ಷದಲ್ಲಿ ಅವನು ವೆಟನರಿ ಕಂಪ್ಲೀಟ್ ಮಾಡ್ಕೊಂಡ್ರೆ ನಾನು ಕೂಡ ವೆಟನರಿ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ಅವ್ನ್ ಏನ್ ಮಾಡಿದ ಅ್ರೆ ನನ್ ಏ ಡಿಯ ಐ ಅಂದ್ರೆ ಯಾವ್ದಾದ್ ಎಲ್ಲಿಲ್ಲಾದ್ ಪ್ರೈವಟ್. ಆದ್ರೆ ಅದು ವೆಟನರಿ ಕೆಲ್ಸ ಹೋದ ಬಿ. ಅಂತೇಳಿ ನಾನ್ ಅನ್ಕೊಂಡಿದ್ದೆ ಹ ಯಾವ್ದಾದ್ರು ಟ್ಂಟಿ. ಜಾಬ್ ಮಾಡ್ಬೇಕು ಯಾವ್ದಾದ್ರು ಸ್ವಲ್ಪ ಏನಾದ್ರು ನೋಡೋಣ ಅಂತೇಳಿ ನಾನು ಹಿಂಗ್ ಮಾಡಿದ್ದೆಲ್ಲ. ಆದ್ರೆ ನನ್ ಫ್ರೆಂಡ್ ಏನ್ ಮಾಡಿದ ಅಂದ್ರೆ ಅವ್ರ ಸಂಬಂಧಿಕರ. ಲ್ಲಿ ಏನ್ ಮಾಡಿದೀ ಅಂದ್ರೆ ಹಿಗೆಲ್ಲ ಬಿಸ್ನೆಸ್ ಮಾಡಿದರಲ್ಲಾ.
ಹೌದೌದು ಸರ್ ಹಾ.
ಅದು ಎಲ್ಲಾ ನೋಡಿದ ಅವನು.
ಹಾ ಹಾ ಸರ್ ಹೌದು.
ಅದನ್ನ ನೋಡಿ ಏನ್ ಮಾಡಿದೆ ಅಂದ್ರೆ ಅವ್ರ ಕುರಿಗಳು ಜಾಸ್ತಿ ಅನಾರೋಗ್ಯದಿಂದ ಪಾರಾಡ್ತಿದ್ವು.
ಹಾ ಹಾ ಸರ್ ಹೌದು ಮಳೆಗಾಲದಲ್ಲಿ.
ಋಣ ಇಲ್ಲಿ ನಮ್ಮ್ಂದಕ್ಕೆ ಸಂಬಧಕ್ಕೆಲ್ಲ ಹೆಂಗಿದ್ರು ವೆಟರ್ ಕೂ ಕಂಲೀಂಟ್ ಮಾಡಿ. ಇದಾನ ಅಲ್ಲಿ ಅವನಿಗೆ ಹೇಳಿದ್ರೈ ಅಂತ ಹೇಳಿ ಅವನಿಗೆ ಹೇಳ್ರು.
ಕೌದಲ್ಸ ಅಲ್ಲಿ ನಿಂದ ನಿಮ್ಗೆ ಗೊತ್ತಾಯ್ತಿ ಸ. ಹೌದು.
ಹ ಅಲ್ಲಿ ಹೋಗಿ ಅಲ್ಲೇ ಇದ್ದ ಅ ಅವ್ರವರಿಗೆ ಸಂಬಂಧ ನಿ ಕರ ಮನೆಯಲ್ಲಿ ಏನೇ ವಾಸವಾಗಿದ್ದ. ಆ ಅವ್ ಮನೆ ಬಿಟ್ಡ್ಬಟ್ಟಿದ ಅ ಯಾಕಂದ್ರ ಅವರು ದುಡ್ಡು ಏನುನದೆಲ್ಲ ಅ ಹ ತಿಂಗಳಿಗೆ ಮಂತ್ಲಿ ಮಂತ್ಲಿ ಕೊಟ್.
ಕೊಡ್ತಿದ್ರು ಹೌದೌ ಸರ್.
ಹಾ ಮೂವತ್ ಸಾವಿರ ಏ ನಲ್ಸಾವರ ಕೊಡ್ತೀರ ಅಂತ ಅವರು ಕೂಡ ನೋಡಕ ಬ್ರ ನೋಡಕೋ ಆಡುಗಳು ಏನಿದೆ. ರೋಗ ಯಾವ್ದ್ ಬಂದಿದೆ ಮತ್ತೆ ಅವ್ರಿಗೆ ಏನ್ ಔಷಧಿ ಕೂಡಬೇಕು ಅಂತ ಹೇಳಿ ಬರೀ ನೋಡಕನೆ.
ಮೈಂಟೆನೆನ್ಸ್ ಮಾಡೋದು.
ಅಷ್ಟೆಲ್ಲ ಮೈಂಟೈನ್ಸ್ ಮಾಡದಕ್ಕೆ ಅವ್ರಿಗೆ ನಲ್ವತ್ತು ಸಾವಿರನ ಕೊಡ್ತರು ಅಂತ ಮೂವತ್ತರಿಂದ ನಲ್ವತ್ತು ಸಾವಿರ ಕೊಡ್ತಿದ್ರು.
ಹ್ಮ್ ಹೌದು ಸರ್
ರಲ್ಲ ಮತ್ತೆ ಅವನಿಗೆ ತೃಪ್ತಿ ಆಗ್ತಿರ್ಲಿಲ್ಲ ಅಷ್ಟ ಕೊಟ್ಟರು ಕೂಡ.
ಹಾ ಸರ್.
ತೃಪ್ತಿ ಆಗ್ಲಾರ್ದ ಅವನು ಒಂದ ದಿವ್ಸ ಹಿಂಗೆ ಯೋಚನೆ ಮಾಡ್ತನಂತೆ ಯಾಕೆ ನಾನು ಬೇರೆ ಕೈಲಿ. ಕೆಲಸ ಮಾಡ್ಲಿನಾದ. ನನಗೂ ಕೂಡ ಒಂದು ಸ್ವಂತವಾದಂತ ಬಿಸ್ನೆಸ್ ಮಾಡ್ಬೇಕಲ್ಲ ಅಂತ ಹೇಳಿ ಅವನಿಗೆ ಮನಸ್ಸಿನಲ್ಲೇ ಬಂದಿತ್ತಂತೆ.
ಹಾ ಸರ್ ನಮ್ದ್ ಯಾವ್ದಂತ ಒಂದು ಮಾಡ್ಬೇಕಂತಿ.
ನಮ್ದ ಯಾವ್ದಂತ ಯಾವ್ದಾದ್ ಒಂದು ಮಾಡ್ಲಿ ಅಪ್ಪಾ ಅಂತ ಹೇಳಿ ನಮ್ ಅವ್ನಿಗೆ ಮನಸ್ಸಿನಲ್ಲಿ ಬಂದಿತ್ತತದು.
ಹಾ ಸರ್
ಮನಸ್ಸಿನಲ್ಲಿ ಬಂದಿತ್ತಲ್ಲ ಮತ್ತ ನಾನು ಕೂಡ ಈಗ ಹೊಸದ ಹಿಂಗದೆ ಬಿಸ್ನೆಸ್ ಮಾಡ್ಬಹುದಾ ಏ ಅಂತ ಹೇಳಿ ಅವ್ ಯೋಚ.
ಯೋಚನೆ ಮಾಡ್ದ ಹೌದೌದು.
ಹಾ ಯೋಚನೆ ಮಾಡ್ನಲ್ಲಾ ಯೋನೆ ಮಾಡ್ಬೇಕಾದ್ರೆ ಮತ್ತೆ ಅದಕ್ಕೆ ಕುರಿ ಸಾಗಾಣೆ ಮಾಡ್ಬೇಕಂದ್ರೆ ಕುರಿಗಳು ಬೇಕು. ಜಾಗ ಬೇಕು ಮತ್ತೆ ಅದ ಮೈಂಟೆನೆನ್ಸ್ ಮಾಡರ್ ಬೇಕು ಮತ್ತೆ ಅದಕ್ಕೆ ಮೇಸರ್ ಬು. ಎ ಮಾಡ್ರರುೂ ಅಂದ್ರೆ ಅದಕ್ಕೆ ಏ ಇತ ಅಂದ್ರೆ ಜಸ್ ಡ್ರ್ತದೆ ಮದಲು ಇನ್ವೆಸ್ಟ್ಮೆಂಟ್ ಜಾಸ್ತಿ
ಹಾ ಮದ್ಲು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮತ್ತು ಜಾಸ್ತಿ ಪ್ರಾಫಿಟ್ನು ಇರುತ್ತದೆ ಸ್ಥಳದಲ್ಲಿ.
ಹಾ ಪ್ರಾಫಿಟ್ ಇರುತ್ತೆ ಆದ್ರೆ ಮೊದ್ಲ್ ಇನ್ವೆಸ್ಟ್ ಮಾಡವ ಮೇಲೆ ದುಡ್ಡು ಇಲ್ವಲ್ಲ. ಇನ್ ಬಿ ದುಡ್ಡೇ ಇಲ್ಲಲ್ಲ ಮೊದಲೇ ಮಾತು ಯಾಕಂದ್ರೆ ಬಡವನು.
ಬಡ ಹೌದು ಸರ್ ಬಡವರು ಇದೆ ಸರ್ .
ಇವ್ ಮೈಂಡ್ ನಲ್ಲಿ ಇದು ಪ್ಲಾನ್ ಬಂದು ಒಂದ ಎರಡ್ ವರ್ಷ. ದಿಂದನೆ ಪ್ಲಾನ್ ಬಂದಿತ್ತಂತೆ ಹ ಅವನು ಸ್ಟಾರ್ಟ್ ಮಾಡುದು ಎರಡು ವರ್ಷ. ನಂತರ ಸ್ಟಾರ್ ಮಾಡಿದೇೆ ಯಾಕಂತಂದ್ರೆ ಎರಡು ವರ್ಷ ತನಕ ಅವನು ಈಗ ಏನ್ ಪ್ಲಾನ್ದೆಲ್ಲ ಯಾರ ಮುಂದನ್ನು ಕೂಡ ಹೇಳ. ಲ್ಲ ಅವರು ಅವರು ತನ್ನ ಮನೆಯಲ್ಲಿಯೂ ಕೂಡಾದ್ರರು ಹೇಳಗಂದಿಲ್ಲ.
ಹೇಳ್ ಬಂದಿಲ್ಲ ಹೌದೌ ಹೌದು ಸರ್.
ದಿಲ್ಲ ಅವ ಮನೆಯಲ್ಲಿ ಏನ್ ಮಾಡ ಅಂದ್ರೆ ಎಷ್ಟೊ ದಿನ ಎರಡ್ ವರ್ಷ ತನ್ ಮಟ ಅವ್ರ ಮನೆಯಲ್ಲಿ ಸಂಬಂಧಿಕರ ಮನೆ ಮ ದುಡಡು ದುಡ ದುಡಡು ಏ ದುಡ್ಡು ಬರ್ತಿದ್ದಲ್ಲಾ. ಆ ದುಡ್ಡನ್ನ ಹಂಗೆ ಶೀವ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅವನು
ಹಾ ಹಾ ಸ ಪಾಮೋ.
ಹಾ ಅದನ್ನ ಸುಡ್ತಾ. ಸೇವೆ ಮಾಡ್ತಾ ಮಾಡೇತಾ ಮಾಡ್ತಾ ಎಷ್ಟು ದುಡ್ಡು ಗಳಿಸ ಬಿಟ್ಟ್ರ ಅಂದ್ರೆ ಅವನು ಏನು ಸ್ವಂತವಂತ ಒಂದು. ಒಂದಿಷ್ಟು ಕುರಿಗಳನ್ನು ತಗೊಂಡು ಒಂದಿಷ್ಟು ಸ್ವಲ್ಪ ಜಾಗ ತಗೊಂಡು ಅದರಲ್ಲಿ ಆ ಕುರಿ ಸಾಗಣೆಗೆ ಮಾಡುವಷ್ಟು ದುಡ್ಡು. ಬಿಟ್ಟಿದರೆ ಅವನು.
ಹೌದೌದು ಸರ್
ಹ ಅಷ್ಟು ಕುರಿಗಳು ಎಷ್ಟು ಸಾಕಷ್ಟು ಕುರಿ ದುಡ್ಡವರನ್ನ ತಗೊಂಡ್ ಗಸ ಏನ್ ಮಾಡೆ ಸ್ವಂತವಾದಂತಹ ಒಂದು. ಕುರಿ ಸಾಕಾಣನು ತರದಾವನು
ಹದು
ಹಾ ಸ್ವಂತವಾದಂತಹ ಒಂದು ಕುರಿ ಸಾಗಾಣಿಗೆನ್ನು ತೆದ ಏ ಮಾಡಿದೆ ಅ್ರ ಅಲ್ಲಿಂದನೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಸ್ವಂತವಾದಂತಹ ಒಂದು ಬಿಸ್ನೆಸ್. ಎರಡು ವರ್ಷ ನಂತರ
ಅದಂತ ಬ್ಯುಸಿನೆಸ್ ಅಲ್ಲಿ ನಿಂತ ಸ್ಟ್ ಆಯತೆ ಸರ್ ಅವ್ರ್ದದು.
ಹಾ ಎಲ್ಲ ಪ್ರಾಫಿಟ್ ಎಲ್ಲ ಚನ್ನಾಗಿ ನಡತಿತ್ತು ಎಲ್ಲಾ ನಡತಿತ್ತು ಅಂದ್ರೆ ಒಂದ್ ದಿವಸ ನನಗೆ ಕೂಡ ಸಿಕ್ಕಿದೆ ಹಂಗೆ. ಹ ನಾ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಅವಾಗ. ದು ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸ್ವಲ್ಪ ಕೊಡ್ತಿದ್ರು ನಂಗಗೂ ಕೂಡ ಒಂದು ಹತ್ತುತ್ ಸಾವಿರ ಏನೋ ಕೊಡ್ತಿದ್ರು ಸಾಲ ಯಾಗ. ನಾನ್ ಮಾಡಿದೆೆ ಅವ್ನ ಹತ್ರ ಹೋದೆ ನ ನನ್ಗ್ ನೋಡಪಾ ಹಿಂ ಎಲ್ಲ ಸಾಲರಿ ಎಲ್ಲ ಕಡಿಮಿ ಕೊಡ್ತಿದಾರೆ ನನ. ಜೀವನದಲ್ಲಿ ಏನಾದ್ರು ಬೇರೆದ್ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ನಿನ್ನ ತರ ನಾನು ಕೂಡ. ಒಳ್ಳೆ ದೊಡ್ಡದು ಕೆಲಸ ಮಾಡಬೇಕುಂತ ಹೇಳಿ ನನಗ ಕೂಡ ಅನ್ತ ಇದೆ ಅಂತೇಳಿ ಅವ್ನು ಕೇಳಿದೆ ನಾನು
ಹ ಸರ್
ಅವ್ನಿಗೆ ಹೇಳ್ದ ನೋಡಪ್ಪ ನಾನ್ ಹಿಂಗ ಮಾಡ್ಬೇಕಂತ್ರ ನಾನು ಮೊದಲು ಹಿಂಗೆಲ್ಲ ಎರಡು ವರ್ಷ ಮಠ ಬೇರೆ ತೊ ನಾನು ಹೋಗಿ ದುಡ್ದಿನಿ ಇಷ್ಟ ಏನ್ ದುಡ್ಡ ಇದದೆಲ್ಲ ದುಡ್ಡ ನ ಹಿಂಗೆಲ್ಲ ಸೇ್ ಮಾಡ್ಕಂತ ಮತ್ತೆ ಜಮಾ ಮಾಡ್ತಾ ಮಾಡ್ತಾ ಮಾಡ್ತಾ ಇಷ್ಟೆಲ್ಲ ಜಮಾ ಆದ ತಕ್ಷಣೇ ನಾನು ಇಂತ ಸ್ವಂತವಾದಂತ ಒಂದು ಸ ಓಪನ್ ಮಾಡಿ ಒಂದಿಷ್ಟ ಉ ಕುುರಿಗಳನ್ನು ತಗೊಂಡು ನಾನು ಸಾಕಾಣಿಕೆ ಮಾಡಕತ್ತೆ ನೋಡಪಾ ಅಂತ ಹೇಳಿ ಹೇಳಿದವನು
ಹಾ ಹಾ ಸರ್ ನಿಮಗೆ ಸಲಹ ಕೊಡ್ತೇ ಸರ್ ಅವ್ರು
ಹ ನಮ್ಗೆ ಸಲಹೆ ಕೊಟ್ಟಿದ್ರು ಅವ್ರು
ಹಾ ಸರ್
ಹಾ ಇದು ಸರಿಹ ಕೊಟ್ಟ ತಕ್ಷಣ ನನ್ಗೆ ಏನ್ಸತ್ತೆಂದ್ರೆ ನಮ್ಮ ೂರಲ್ಲಿ ಒಬ್ಬರು ಮೀನ ಸಾಗಣಿಕೆ ಮಾಡ್ತಿದ್ರು ಬರೇ
ಹಾ ಸರ್ ಅಲ್ಲಿ ನಿಂತ ನಿಮ್ದು ಇದು ಸ್ಟಾರ್ಟ್ ಐತ
ಹಾ ಇವನು ನಮ್ ಗಳೆ ಹೇಳಿದನಲ್ಲ ನನ್ಗೆ ಒಂದು ಕಳಿ ಸಾಗಾಣಿಕೆ ಮಾಡ್ಬೇಕ ಅಂತ ಹೇಳಿ ನನಗೆ ಅಲ್ಲಿಂದ ಐಡಿಯಾ ಬಂತು ಏಂದ್ರೆ ಕುುಗ ಸಾಗಾಣೆ ಹೆಂಗ ಮಾಡ್ಬೇಕು ಏನಿಲ್ಲ ಅಂತ ಹೇಳ ಅಲ್ಲಿಂದ ನನಗೆ ಕುುರಿ ಐಡಿಯಾ ಬಂತು ಮತ್ತೆ ನಮ್ಮ ಊರಲ್ಲಿ ಒಂದು ಮೀನ ಸಾಗಾಣಿಕೆ ಮಾಡ್ರು ಅವ್ರಂದ ಮೀನ ಹೆಂಗ ಸಾಗಾಣಿಕೆ ಮಾಡಬೇಕು ಮೇಂಟೆನೆನ್ಸ್ಂಗ ಮಾಡಬೇಕ ಅ
ಂತ ನಾಲೆಜ್ ಬಂದ್ ಸರ್
ನಾಳೆಜ್ ಬಂತು ಮತ್ತೆ ಏನಏನಂದ್ರೆ ನಂಬಲ್ಲಿ ಇನ್ನೊಬ್ರು ಒಂದು ನನಗೆ ಐಡಿಯಾ ಕೊಟ್ಟರು ಸಲಹೆ ಕೊಟ್ಟರು ನಮ್ ಒಬ್ರು ಅಂದ್ರೆ ಬೆಸ್ಟ್ ಒಬ್ರುಟೀಚರ್ ಇದ್ರು ಅವ್ರು ನಮ್ಗೆ ಒಳ್ಳೆ ಒಂದು್ ಸಲಹೆ ಕೊಟ್ಟರು ಏನಂತಂದ್ರೆ ಅವ್ರು ಹೇಳಿದ್ರು ಈಗ ನೀನು ಮೀನ ಒಂದೇ ಸಾಗಣೆಗೆ ಮಾಡಿದ್ರೆ ಆದ್ರೆ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಅದ್ರ ಮೇಲೆನೆ ನೀನು ಪೊಲೀಸ್ ಸಾಗಾಣಣೆ ಮಾಡಿಬಿಡು ಅದಕ್ಕೆ ಏನ್ ದವಸ ಧನ್ಗಳು ಆತಿಯಲ್ಲ ಅದು ತಿಂದಾಗಲ್ಲ ಮತ್ತೆ ತಡಗಳ ಬಿಡುತ್ತೆ ಅದೇ ತಂದು ಅದೇ ಆಹಾರತ್ತೆ ಮೀನುಗಳಿಗೆ ಆಗ್ತದೆ ಮ ಮೀಿಗೆ ಮೀನಿಗೆ ಮತ್ತು ಸ್ಪೆಷಲ್ ಆಗಿ ಆಾರ ತರೋದು ಬೇಡ ಅಂತ ಹೇಳಿ ಹೇಳಿದವ್ರು
ಹೌದು ಸರೋ ಒಂದರನಂತ ಎರಡು ಕಳೆಯಲಿಂತ ಇದದುಾಗಗ್ತ ಸರ್
ಎಲ್ಲ ಯೋಚನೆ ಮಾಡಿ ನಾನು ಕೂಡ ಒಂದು ಸ್ವಂತವಾದಂತಹ ಇದು ಬಿಸ್ನೆಸ್ ಮಾಡ್ಬೇಕಂತ ನನಗೆ ಐಡಿಯಾ ಬಂತಲ್ಲ
ಹೌದು ಸರ್ ಅಲ್ಲಿ ನಿಂತ ನಿಮ್ದು ಬಿಸ್ನೆಸ್ ಸ್ಟಾರ್ಟ್ಯಐತ ಸರ್್
ಹಾ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಅಂದ ಅವಾಗ್ಲಂತ ಮತ್ತತ್ ನನ್ಗೆ ದುಡ್ಡು ಇದ್ದಿರಲ್ಲ ಅ ಸ್ಟಾರ್ಬೇಕಂತ್ರ ಮತ್ತೆ ಮಾಡ್ರೆ ನಾನು ಕೂಡ ಒಂದು ಹ ಸಾವಿರ ಹ ಸಾವಿರಲ್ಲೇ ಕೆಲಸ ಮಾಡ್ತಾ ಇದ್ದೆ ಒಂದು ನಾನು ಕೂಡ ಒ ಒಂದ ವರ್ಷ ಮಾಡಿದೆ ಮತ್ತೆ ಒಂದು ಸ್ವಲ್ಪ ಸಾಲ ತಗ ನನ್ನ ಸ್ವಂತವಾದಂತ ಒಂದು ಸಾಗಣೆ ಕುಡಿ ಸಾಗಾಣಿಕೆ ಮೆ ಒಂದು ಕೋಳಿ ಸಾಗಾಣೆ ಅದ್ರ ತಲೆಗಳಲ್ಲಿ ಮೀನು ಸಾಗಾಣಿಕೆ ಮಾಡೋುದನ್ನು ಕಲ್ತಾ ಬಿಿಟ್ಟೆ
ಹಾ ಸರ್
ಹಾ ಅದು ಮಾಡ್ತಾ ಮಾಡತಾ ಮಾಡತಾಏನ ಅಂದ್ರ ಇಷ್ಟು ದಡ್ಡ ಬೆಳೆ್ಟ್ಟಿ ನೋಡಿ ನಾನು
ಹೌದು ಸರ್ ತಮ್ಗೆ ಒಳ್ಳೇದಾಗಿದೆ ಸರ್
ಈಗಂದ್ರೆಲ್ಲಾ ಒಳ್ಳೆ ನಡೆತಿದಿದ್ದಾರೆ ನೋಡ್ಯಪ್ಪಾ
ಹಾ ಸರ್ ಮತ್ತನ್ ಹಾ ಓಕೆ ಸರ್ ಹ್ಮ್